ಏನ್ ಮಾಡಕತಿ
ಏನ್ ಇಲ್ರೀ ನೀವೇನ್ ಮಾಡತಾರ
ನಾವು ಏನಿಲ್ಲ ಊಟ ಮಾಡಿದ್ವಿ ಅಲ್ಲ ಊಟ ಅಲ್ಲ ನಾಷ್ಟ
ಹಾ ರ
ಮಾಡೀವವಿ ಸುಮ್ ಕುಂತೀವಿ ಹ್ಮ ಇವತ್ತು ರಜೆ ಅಂತ ಲೇಟ್ ಆಗಿದ್ವಿ ಅದಕ್ಕೆ ಲೇಟ್
ನೀನ್ನೆ ಲೇಟ್ ಆಗಿ ಮಲ್ಕೊಂಡಿರಿ ಏನರಿ
ಹ್ಮ್ ಅದೇಏನೋ ಕೆಲ್ಸ ಮಾಡಕತ್ತಿದೆ
ಏನ್ ಮಾಡಗಿದ್ರರಿ
ಅದ ನಿನ್ನೆ ನನ್ ಫ್ರೆಂಡ್ ಫೋನ್ ಮಾಡಿದಲ್ವಕ ಜ್ಯೋತಿ ಮಾತಾಡ್ತಿದ್ದೆ ಹಂಗೆ ಮನೇಲಿ ಸ್ವಲ್ಪ ಕೆಲ್ಸ ಐ ಹತ್ತು
ಹೌದ
ಅದಕ್ಕೆ ಲೇಟಗ ಮುಕೊಂಡೆ ಲೇಟ್ ಆಗ್ದೆ
ಚುರ ಮಾಡಾರೆ
ಚಲೋನೇ ಮಾಡ್ತೀ ಮತ್ತ
ಹಾ ರೀ
ನೀ ಏನು ಓಡಾಕತ್ತಿ
ಓದಳಾಕತ್ತೀವಿ ಎಕ್ಸಾಮ್ ಅದಾವ
ಯಾವ್ ಎಕ್ಸಾಮು ಇವಾಗ
ಹೌದ ಎಕ್ಸ್ಟ್ರ ನಲ್ ಎಕ್ಸಾಮ್ ಮಾಡದವ್ರೀ
ಹಾ ಹಾ ಇಂಟರ್ನಲ್ ಎಲ್ಲಾ ಚೆನ್ನಾಗ್ ಬರ್ದಯಾ
ಬರ್ದರ್
ಎಷ್ಟ್ ಮುಗೀತಿ ಇವಾಗ ಎಕ್ಸ್ಟರ್ನಲ್ ಎಕ್ಸಾಮು
ಒಂದ ಮುಗದಡ್ರಿ
ಇನ್ನೂ ಎಷ್ಟದಾವು
ನ ಮೂರು ಆದವರಿ
ಹ್ಮ್ ಹ್ಮ್ ಎಷ್ಟ ಮಾಡ್ಲು ಹದ್ದಿ
ಹಲ್ರಿ ಅ
ಪ್ರಾಬ್ಲಮ್ಸ್ ಎಲ್ಲಾ ಇದಾವ ಬರದ ದೀಿನ
ಪ್ರಾಬ್ಲಮ್ಸ್ ಅದ್ರ ಈ ತರ
ಹೂ ಹೂ ಎಲ್ಲಾ ಪ್ರ್ೇಸ್ ಮಾಡಿ
ನೀ ಎಷ್ಟ ಓದಿದ್ರೆ
ನಾವು ಇನ್ನೂ ಶುರು ಮಾಡ್ಬೇಕಕ್ ಮಾಡಿಲ್ಲ
ಹೌದ ಯಾಕ್ ಎದ್ದಿದೆ ಲೇಟ್
ಹೂ ನಾವ್ ರಾತ್ರಿ ಓ ಹೆಂಗಿದ್ರು
ಅರೆ
ಅದಕ್ಕೆ ಹೆಂಗಿದ್ರು ಟೈಮ್ ಸ್ನಹಿತೆಯನ್ನು ಇವತ್ತು ಓದಬೇಕಿಿವತ್ತಿಂದ ನ ಇದೆ ಅಂತ ಸುನಾಗಿತ್ತುು ನೀವು ಟಾಪರ್ ಎಲ್ಲ ಆಲ್ರೆಡಿ ಓದಾಕತ್ತೇಳರಿ
ಏನ್ ಟಾಪರ್ ಏನ್ ಸುಡುಗಾಡು
ಎಕ್ಕ
ಈನಕೊಂಡ ಹತೋಗ
ಅಂದ್ರ ಓದ ಕತ್ತಿ
ಹೌ
ಏನಿಲ್ಲ ಹಿಂದಿನ ವರ್ಷದ ಎಲ್ಲಾ ಪ್ರಶ್ನೆ ಪತ್ರಿಕೆ ಅದ್ರಲ್ಲಿ ಬಂದಿರೋ ಪ್ರಶ್ನೆನೇ ಓದ್ಬೇಕು
ಹೌದ ಏನ್ ರಿ
ಹೂ
ನಂಗೆ ಗೊತ್ತ ಇರ್ಲಿಲ್ಲ ನೋಡ್ರಿ
ನಾವ್ ಹಂಗೆ ಓದ್ಕೊಂಡ್ ಹೋಗಿದ್ವಿ ಮೊನ್ನೆ ಒಂದ್ ಎಕ್ಸಾಮಗಿ ಎಲ್ಲಾ ಉಲ್ಟಾ ಹೊಡವಿ
ಹೂ
ಓದಕ್ಕೆ ಎಲ್ಲ ಎಲ್ಲ ಓದಕ್ ಟೈಮ್ ಮಿರಲ್ಲ ಅದಕ್ಕೆ ಏನು ಜಾಸ್ತಿ ಯಾವ್ದು ಇಂಪಾರ್ಟೆಂಟ್ ಇರ್ತದೆ ಅದಷ್ಟೇ ಓದಕೊಂಡ್ ಹೋಗ
ಹೌದ್ರಿ ನಾವ್ ಖಾಲ ಎಲ್ಲಾ ಓದ್ತ ನೋಡ್ರಿ
ನಿಂಗ ಜಾಸ್ತಿ ಮಾರ್ಕ್ಸ್ ಬೇಕಿದ್ರ ಎಲ್ಲಾ ಓದಿರ್ತಿ ಅನ್ಸುತ್ತ ಹೂ
ತ್ತ ನೋಡಕ್ರೆ ನೀವೆಲ್ಲಾ ಸಿ ಜಿ ಪಿ ಮಾಡ್ತರಿ ನಮ್ಗೆ ಅ ನಮ್ಗೆ ಹೆಂಗ್ ಮಾಡಕ್ ಬರ್ ನಾವು ಓದಕ
ಹ ಓ ಓದತ್ತ ಅಲ್ಲ ಓದು ನಾವೆಲ್ಲಾ ಸಿಜಿ ನಾವ್ ಗೆಲ್ಲ ಏನು ಮಾಡಲ್ಲ ಸುಮ್ಮ್ನೆ ಏನು ಓದಿರ್ತೀವಿ ಪಾಾಸಗಕ್
ನ ಬರ್ ಇ ಬರಿ ಬ ಬರ್ ಟ ಟ ಅನ್ಸುತ್ತ
ಔಟ್ ಆಫ್ ಔಟ್ ಯಾರಿಗೂ ಕೊೂಡಲ್ಲ ಅಲ್ಲಿ
ಹ ನಿಮಗ ಕೊಡ್ತಾರ ಬಟ್್ರಿ
ನಾವೇನ್ ಮ್ಯಾಗಿಂದ ಬಂದೇವ ಕೊಡಕ
ಮ್ಯಾಗಿಂದು ಬರಿತಿರಲ್ರಿ
ಏನಿಲ್ಲ ಇದ್ದಿದ್ದೆ ಬರ್ತಿರ್ತಿೀವಿ ಏನೋ ಒಂದು
ಇನ್ನ ಎಷ್ಟು ಮಾಡಿಲ್ ಓದ್ಬೇಕು
ನಾನ್ ಹಾಕ್ ಮಾಡಲ್ ಓದ್ಬೇಕ್ರೀ ಒಂದ್ ಮುಗನಿ ಒಂದ್ ಮುಗಸಿನಿ
ಹೂ
ಇನ್ನ ಒಂದ ನಕ
ಹೂ ಹೂ ಎಷ್ಟನೇ ಸಮ್ ಇವಾಗ
ಅರನ್ ಸೇಮ್ ಆದಿವ್ರಿ
ಇನ್ನ ಎಷ್ಟ ವರ್ಷ
ಇನ್ನು ಎರಡು ವರ್ಷ
ಎರಡು ವರ್ಷನ ಒಂದ್ ವರ್ಷನ
ಒಂದು ವರ್ಷಾರಿ
ಮತ್ತೆರಡಂತ ಅಂದ್ರೆ ಎರಡ್ ಸೆಮ್ಮಾ
ಹಾ
ಹ್ಮ್ ಹ್ಮ್ ನೆಕ್ಸ್ಟ್ ಸೆಮ್ ಅಲ್ಲಿ ಏನು ಇರಲ್ಲ ಅನ್ಸುತ್ತ ಅಲ್ಲಾ ಎಕ್ಸಾಮ್ಸು ಅಂದ್ರೆ ಇದು ಥೇರಿ ಎಲ್ಲ ಬರಿಯದು
ಮುಂದಿದಯಾರಗಿ ಗೋತ್ತಾ
ಏ ನಿಮ ಕೋರ್ಸ್ ಅಂದ್ರೆ ನಿಮ ಗೊತ್ತಿರಲ್ಲೇ ಏನ
ಹಾ ನ ನೋಡ್ಬೇಕ ನ ಇಂಜಿನಿಯರಿಂಗ್ ಅಷ್ಟತಿದವೀ
ಏ ಅಲ್ಲ ಈ ಸೀನಿಯರ್ ಹೇಳಿದರ ಗೊತ್ತಿರ್ತತಿ ಅಲ್ಲ
ನಾ ಕೇಳ್ರೀ ಸಿನಿಯರಿಗದು
ಹ್ಮ್ ಹ್ಮ್
ಹ್ಮ ಎಲ್ಲ ಕೇತ್ ರೀ ಟಾಪರಗಳು
ಪ್ರಾಜೆಕ್ಟ್ ಎಲ್ಲ ಮಾಡಿ ನಿಮ್ ನಿಮ್ ಕಾಲೇಜ್ನ್ಯಾಗ ಏನ್ ಎದ್ರ ಬಗ್ಗೆ
ಎಲ್ಲಾನು ಮಾಡ್ಯಾರೀ
ಗ್ರೂಪ್ ಏನ್ ಒಬ್ರೊಬ್ರೆ
ಗ್ರೂಪ್ ಮಾಡಿ ರ್
ಹ್ಮ್ ಹ್ಮ್
ನೀವ ಏನ್ ಮಾಡ್ರಿ
ನಾವು ಹಂಗೆ ಮೂರ್ ಜನ ಸೇರಿ ಒಂದು ಟಾಪಿಕ್ ಚೂಸ್ ಮಾಡವಿ
ಮಾಡಿದ್ದೀವಿ ಒಂದ್ ಸ್ವಲ್ಪ ಅರ್ಧ ಇನ್ನೂ ಮಾಡ್ಬೇಕು
ನೀವ್ ಮೂರ್ ಜನ ಒಂದ ಇದು ಬಂತರಿ ನ ಒ ಬರಿ ಮಾಡಲ್ ಸೋಳ ಅಂತೇಳಿ ಅಂತಾರೆ ಒಂದು ಕರೆ ಇಡೀ ಕಾಲೇಜ್ ಮಾಡಲ್ ಅತ್ ಕರ್ತರಿ ಅವ್ರಿಗಿ
ಓ ಅಟ್ಟ ಪ್ರಸಿದ್ಧ ಆಗ್ಬಿಟಾರ ಅವ್ರು
ಅಟ್ಟ ಪ್ರಸಿದ್ಧಿ ಆಗ್ ಬಿಟ್ಟಿರಿ
ಹ್ಮ್
ಏನೋ ಓದ್ತಿರ್ಬೇಕನ್ಸುತ್ತ ಅದಕ್ಕೆೆ
ಮಾಡಲ್ಸ್ಂತ ಅಂದ್ರೀ
ಹ್ಮ್ ಹ್ಮ್
ಮಾಡೆಲ್ಸಗತೇ ರೆಡಿ ಆಗಿಬರುದು
ಹ್ಮ್
ಹ್ಮ್ ಯಾರ ಇನ ಟೀಚರ್ಸ್ ಇರ್ಲಿಕ್ ನೀಡತ ಫಂಕ್ಷನ್ ಅವ್ರ ಇರ್ಲಿಕ್ ನಡಿಯಲ್
ಮೇ ಬಿ ಇವರು ತಿನ್ನಕ್ ಬರ್ತಾರ ಅನ್ಸತ್ ನೋಡ
ಇಲ್ರಿ ಎಲ್ಲಾ ಹುಡುಗ ಹುಡುಗರು ನೋಡಕ್ ಬತಾರ್ಲಿ
ಏ ಹಂಗಲ್ಲಾ ಅನ್ ಬಾರದ್
ಹುಡುಗರ ನ್ ನೋಡ ಬೇಕತ್ ಬರ್ತಾರಿ ಅವರು
ನೀ ನಿಮ್ ಕಾಲೇಜ್ ನಗ ಏನ್ರ ಫಂಕ್ಷನ್ ಇದ್ದವ ಏನ್ ಇವಾಗ ಕಲ್ಚರಲ್
ನಮ ಕಾಲೇಜ್ದಾಗ ಇದರು ಹೋಗಲ್ರರಿ ನಾವು ನಾವೇನ್ ಹೋಗಲ್ಲ. ಇದೇ ಮಾಡಲ್ಸ್ ಗೋಳನ್ ನೋಡ್ಬೇಕಂತ ತಿಳಿಲಿ ಯಾಕರೇ ಸತ್ಯ ಕಂಡ್ ಹಿಡಿಬೇಕ್ರೀ ಅವ್ರು
ಹ್ಮ್ ಅದೆಲ್ಲಾ ಎದಕ್ಕೆ ಸುಮ್ನೆ ಓದಿದ್ರೆ ಆಗಿರೋದು
ಇಲ್ರರಿ ಅವ್ರಗ್ ಬೇಟ್ಟಿಆಗಿ ಬೇಕ್ ಒನ್ಸರಿ ಆ್ರ ಒಬ್ಬ ದರ್ಶನತ್ ತಗೋಬೇಕ ಒಂದ್ಸಲಿ
ಹ್ಮ್
ಅಷ್ಟು ಪರಗಟ್ರ ನೋಡ್ಬ
ಎಂ ಹೆಂಗೆಲ್ಲಾ ಅನ ಬಾಡದ್ ಅಂತಾವ
ನೋಡಬೇಕ್ರಿ ಏನೇನತನ
ನಮ್ಗೂ ಹೇಳ್ರರಿ ಸ್ವಲ್ಪ ಓದೋದು ಟಿಪ್ಸ್ಗಳು ಸಲಹೆಗಳು
ಹ್ಮ್ ನಾವೇನ್ ನಮಗೆ ಪರಮ
ಮತ್ತ ಓದಕತಲ್ಲ ಆಲ್ರೆಡಿ ಅದಕ್ಕೆ ಏನಾರ ಪ್ಲಾನ್ ಇರುತ್ತಲ್ಲ ಓದೋದು.
ಈಗ ಏನ್ ಪ್ಲಾನ್ ಇಲ್ರರಿ. ಅರ್ಧ ಗಂಟ ಪ ಅರ್ಧ ಗಂಟ ವಿಡಿಯೋ ನೋಡದ ಒಂದ. ಒಂದು ಗಂಟ ರೀಲ್ಸ್ ನೋಡದ್ರರಿ
ಹ್ಮ್
ಹೌದ
ಹಂಗೆಲ್ಲಾ ಹಂಗೆಲ್ಲ ಮಾಡಿದ್ರರು ಓದಿದ್ ನೆನಪ ಇರುತ್ತಾ.
ನರ್ಸಸ್ವರ ಕಂಟಿನ್ಯೂ ಓದಕೊತದ್ರ ಮೈಂಡ್ ಸ್ಟ್ರೆಸ್ ಆಗಿಬಿಡಾತಾದ್ರಿ
ಹ್ಮ್ ಅವಾಗ ರಿವಿಷನ್ ಮಾಡ್ಬೇಕು
ಹ್ಮ
ರಿವಿಷನ್ ಮಾಡ್ಬೇಕ ಅವಾಗಂದೆ
ಚಿಂತನ ಓದದ ಮಾಡಿದ್ರ ಕರ್ರಗಾಯ್ ಬಿಡತರಿ
ಕಣ್ಣ ಎಲ್ಲ. ಏನೋ ಓದೀ ಓದಿ ಓದಿ ಬರೀ ಕಣ್ಣಲ್ಲಿ ಅಕ್ಷರನೇ ಬರ್ತವೆ ಏನ
ಕಣ್ಣುನ ಕರಗರ್ದ್ರರ ಬುಡುಕ್ನ ಕರಗತದಾ
ಮತ್ತೆ ಏನ ಊಟ ಏನ್ ಮಾಡದೀ
ಅನ್ನ ಸಾಂಬಾರ್ರಿ ನೀವ ಏನ್ ಮಾಡ್ರಿ.
ನಾವು ಉಪ್ಪಿಟ್ಟು. ಊಟ ಅಲ್ಲಾ ನಾಷ್ಟ
ಚಲೋ ಮಾಡಿರಿ
ಮತ್ ರಾತ್ರಿ ಊಟ ಮಾಡ್ಬೇಕ ಮಧ್ಯಾಹ್ನ ಮಾಡಿ ಮುಂಜಳೆ ನಷ್ಟ ಮಧ್ಯಾಹ್ನ ಊಟ ರಾತ್ರಿ.
ಅಷ್ಟೇ ರಿ ಮುಗ್ಗಲಗೇಡಿಗಳು ಅಂತಾರ ನಮ್ ಸೈಡ್ ಅಂತವ್ರೀಗಿ ಹ್ಮ್
ಮತ್ತ ದಿನ ಮುಂಜಾನೆ ಜಲ್ದಿ ಹೋಗಿ ಹೋಗಿ ಬ್ಯಾಸರ ಆಗಿರ್ತದೆ ಕಾಲೇಜ್ಗೆ ಅದಕ್ಕೆ ಲೇಟ್ ಆಗಿರ. ಚೈತಾಳ
ಅವ್ರ ಊಟ ಅವ್ರೇ ಮಾಡ್ಕೊಂತಲ್ಲಾರದ್ರೀ ಮುಗಲಗೆಡಿ ಪ ಅಂತಾರ.
ನೀನ್ ಊಟ ನೀನೇ ಮಾಡ್ಕೊಂತಿಂತಿ ಏನಮತ್ತ.
ನಾವ್ ಮಾಡಿಟ್ಟದ ತಿಂತೀವ್ರೀ. ಅವ್ರು ಅವರು ಹೊಟ್ಟಿದ ಅವ್ರಿಗೆ ಕಬರಿ ಇಲ್ಲ ಅಂದ್ರೆ ಏನ್ ಹೇಳಬೇಕ.
ನಾವು ಮಾಡ್ಕೋಬೇಕಲ್ಲ ಬ್ಯಾಸರ ಆ ರ್ತದಂದ್ರರು ಮಾಡ್ತೀವಿ ನಾನು ನಮ್ಮ ಅಕ್ಕ.
ಅದಕ್ಕೆಂತೋಲ್ರ ನಿ್ದಲ ಕೆಳಗ ಅಂತಾರ
ಯಾವ ಮುಗಿಯತ್ನೆಂದ ಪಾರೀಕ್ಷೆ
ಹ್ಮ ಪರೀಕ್ಷೆ ಮುಗಿತಾ ಮಾಡ್ರ ಏನ ಅಂತ ಈ ಹತ್ತಅದನೈದ ದಿನ.
ಹ್ಮ್ ಹ್ಮ್.
ಹ್ಮ್
ಅದಾದ್ಮೇಲೆ ಊರಿಗ್ ಹೋಗದ ಇಲ್ಲೆ ಇರದ
ಹ್ಮ್ ಹ್ಮ್. ಇವಾಗ ಕೊನೆ ವರ್ಷ ಇಲ್ಲ ಏನು ಕೋರ್ಸ್ ಎಲ್ಲ ಮಾಡಲ್ಲ. ಇಂಟರ್ನ್ಶಿಪ್ ಅದೆಲ್ಲ ಇರುತ್ತಾ.
ಅನಬೇಕು.
ಹ್ಮ್
ಹ ಮತ್ತೇನ್ ಸಮಚಾರ
ಸಮಾಚಾರ ಏನಿಲ್ಲ ನಾವೂ ಓದ್ಬೇಕು ಪರೀಕ್ಷೆ ಅದಕ್ಕೆ ಸುಮ್ನೆ ಏನ್ ಮಾಡಾಕತಿ ಅಂತ ಫೋನ್ ಮಾಡಿದೆೆ ಓದಕತಿ ಏನಂತ
ಹ್ಮರಿವದ ಮತ್ತೆ
ಹ
ಓಡಾಕತ್ತಿ ಇಲ್ವಾ
ಏನ್ ಸೆಕೆಂಡ್ ಮಾಡೋಲಾ ಮುಗ
ಈ ಚಲ ಮಾಡ ಮಾಡ ಮೂರನೇ ಮಾಡಣ ಒಂದು ಅರ್ಥ ಮುಗಿಸ್ತೀ
ಹ್ಮ್ ಇನ್ನುೂ ಟೈಮ ಐತಲ್ಲ ಇನ್ನ ನಾಲ್ಕ್ ದಿವ್ಸ ಏನ ಅಂದ ಎಲ್ಲಾ ಒಮ್ಮೆ ಓದ್ಬ ಬಿಡ್ತೇನ್
ಹ್ಮ್ ಓಡ್ಬೇಕ್ ರಿ
ಹಾ ಹಾ ಹ ಓದ್ಂಗಿದ್ರೆ
ಹ